ಮೇಡಮ್ ಹೇಳ್ರಿ ಏನೋ ಮಾತಾಡ್ತಿದ್ರಿ
ಅದೇ ಮನೆ ಖಾಲಿ ಮಾಡೋ ವಿಚಾರದಾಗೆ ಬಾಳ ಬೇಜಾರ ಆಗ್ಬಿಟ್ಟೈತ್ ಮನೆ
ಹೌದಾ ನಾ ನಿ ಮೊನ್ನೆ ಗೊತ್ತಿಲ್ಲ ನೀವು ಊರಿಗ್ ಹೋಗಿರೋದು ಓ ಇದನ್ ನಾಕಕ್ ಬಂದಿದ್ದೆ ಚಾರ್ಜ್ ಫೋನ್
ಅಯ್ಯೋ
ಹ್ಮ್ ಇಲ್ರಿ ಬಿಡ್ರಿ ಆಮೇಲೆನ ಫೋನ್ ಸ್ವಿಚ್ ಆಫ್ ಆಗಿ ಬೇಡ ಏ ಫೋನ್ ನನಗ್ ಅದಕ್ಕೆ ಬೇಜಾರ ಬಿಟ್ಟು ನನಗ ಇಷ್ಟಾನೇ ಆಗ್ಲಿಲ್ಲ ಮೇಡಮ್ ಎಲ್ಲೆಲ್ಲಾ ಕಳಿತೀವಿ ಅಂತ ಹೇಳಿ ಒಂದು ತಗೊ್ಂಬಂದ್ಬಿಟ್ಟೆ ಇವತ್ತು ಏನಾರ ಆಗ್ಬಿಡ್ಲಿ ಹ್ಮ್ ನನ್ ಮನಸ್ ಬೇಜಾರಾತು ಅಂದ್ರೆ ನಾನು ಅದ್ನ್ ಮಾಡ ಮಾಡ್ತೀನಿ ಇಗ ಹ್ಮ್ ಇಲ್ಲ ಎಲ್ಲಾರ ಮನೆಯಲ್ಲೂ ಇದಾವೆ ಮೇಡಮ್ ಅವ್ರೊಬ್ರು ಇಲ್ಲ ಈ ಈಗ್ಲೂ ಇಲ್ಲ ಅನ್ನೋ ತರಾನೇ ಇದ್ದಾರೆ ಎಷ್ಟು ಜನ ನೋಡ್ರಿ ಅವ್ರು
ಯಾರು ಹೌದಾ ಎಲ್ಲಾ ಹಂಗೆ ಇರಲ್ಲಾ ಬಿಡಿ ಧಾರಾಳ ಇರಲ್ಲ
ಹ್ಮ್ ಅದಿಕ್ಕೆ ನಾವು ಅದಕ್ಕೆ ತಂದ್ಬಿಟ್ಟೆ ನಾನು ಒಂದ್ ಫೋನ್ ತಗೋಳೋಣ ಅಂತ ಇಟ್ಕೊಂಡಿದ್ದೆ ಐಫೋನ್ ಆಯಫೋನ್ ಅವನು ಒಂದ ಲಕ್ಷ ಅಂತ ಅಂದ್ರೆ ಸುಮನೆ ಒಂದ ಲಕ್ಷ ಅದ್ನೆಲ್ಲಾ ಏನಕ್ಕೆ ಅವೆಲ್ಲಾ ಡೆಡ್ ಅಂತಿ
ಅಲ್ಲ ಮೇಡಮ್ ನಾನನ್ ಹೇಳದು ಆಯ್ ಬಾಯಿ ಅಂತ ಹೇಳಕ್ಕೆ ಐಫೋನ್ ಐಫೋನ್ ಬೇಕಾ ಹ್ಮ್ ಜಸ್ಟ್ ಸಾಯ್ ಬಾಯಿ ಎಂತ ಮಾತಾಡಕ್ಕೆ ಯ ಫೋನ ಬೇಕ
ಹಾ
ಜಸ್ಟ್ ಆಯ್ ಬಾಯ್ ಅಷ್ಟೆ
ಅದಕ್ಕೆ ಲಕ್ಷ ಹೇಳಿರು. ಏನು ಬೇಡ ಅಂತ ಬಿಟ್ಟೇ ನಾನು ಸುಮ್ನೆ ಏನಕ್ ಅವೆಲ್ಲ ಅಲ್ವಾ. ಅವೆಲ್ಲಾ ಜೀವನಾ ಆಗಲ್ಲ ಮೇಡಮ್.
ಹೌದೌದು.
ಹ ಹೊರಕ್ ಬಿಸಾಕಿ ಅಲ್ಲಿ ಇಟ್ಟಿದಿಯ ಇರ್ಬೇಕ ನೋಡು ಎಲ್ಲಿ. ಏ ಪೇಟ್ರೋಲ್ಗೇ ಎಲ್ಲಿದಿ ಹೇಳ್ ಅಷ್ಟೆ. ಇನ್ನೊಂದ್ ಇರ್ಬಕ್ ನೋಡಿದ್ನ ಮತ್ತೆ ನೋಡು.
ಹೇಳ ಬೆಕ್ ಮೇಡಮ್ ಮನೆಯವ್ರೇನೊ ಮಾತಾಡ್ಸ್ತಿದಾರೆ ಅನ್ಸುತ್ತ.
ಅದೇ ಅದು ಏನೋ ಬಾಟ್ಲಿ ಮುಚ್ಚಳ್ಕೆ ಕೇಳ್ತಾ ಇದಾರೆ ಒಂದು.
ಹ್ಮ ಇಟ್ಟು ಬಾರಪ್ಪ ಹ್ಮ್. ಇಲ್ಲೆ ಇಟ್ವ ಬಾ ಹಾ ಹೇಳಿ.
ಎ ಮಾ.
ಏ ಸುಮ್ನೆ ಇರಮಾ ಏ ಬಾಳಾ ತಲೆ ತಿಂತರ್ ಕಂಡ್ರಿ ಮಕ್ಳು ನಮಗಿಂತ. ದೊಡ್ಡವ ಆಡದಂಗ್ ಆಡ್ತಾವ್ ಅವೇ. ತಗಂಡು ಸಿಟ್ಟುಬಂದಂಗ್ ಏನರ ತಗಂಡ್ ದಬ ದಬ ಹೇರ್. ಕುಂದ್ರ ಸರ ಮತ್ ಹೊಡಿಯೋದ್ ಹೊಡದ್ ನಾವೇ ಅಯ್ಯೊ ಅನ್ಬೇಕಲ್ಲ ಅಂತ ಸುಮ್ನೆ ಇರ್ತ. ಹೊಡಿಯೋದ್ ಹೊಡ್ದ ನಾವೇ ಅಯ್ಯೋ ಅನ್ಬೇಕು.
ನನಗೆ ತುಂಬಾ ಖುಷಿ ಆಗ್ತಿದೆ ಮೇಡಮ್ ನೀವ್ ಪಿಸ್ ತಂಡಿರೋದು ಅದು ಏನು ಅಂತ. ಅಂದ್ರೆ ಒಂದ್ ಸ್ವಂತ ದುಡ್ಮೇಲಿ ಏನಾದ್ರು ಒಂದ್ ತಗೊಂತೀವಲ್ಲ ಎಷ್ಟು ಖುಷಿ ಕೊಡುತ್ತಲ್ವ.
ನೀವ ಒಂದು ಇದ ಏನೊ ಮನೆ ಒಂದ್ ಸಣ್ಣದಾಗ ಒಂದ್ ಕುಕ್ಕರ್ ತರಿ ಒಂದ್ ಬಾಕ್ಸ್ ತರಿ ಅದ್ರ.
ಅಯ್ಯೋ ಕುಕ್ಕರ್ ಕೇಳಿದೆ ಮೇಡಮ್ ತುಂಬಾ ಚಂದ ಚಂದ ಇದ್ವು ಪ್ರೆಸ್ಟೀಜ್ ಅದು. ಎಲ್ಲಾ ಎರಡ್ ಸಾವಿರ ಹೇಳ್ತಿದ್ದಾರೆ ಸಣ್ಣ ಸಣ್ಣ ಕುಕ್ಕರ್ ತುಂಬಾ ಇಷ್ಟ ಆಯ್ತು ನನಗ ನೆಕ್ಸ್ಟ್ ಸರತಿ.
ಒಂದು ಒಂದು ಒಂದ ಲೀಟರ್ ಎರಡ್ ಲೀಟರ್ ಐತೆ ಎತ್ತಿಟ್ಬಿಟ್ಟನಿ ಬಾಳ ಚನ್ನಾಗತ.
ನಾನು ನೆಕ್ಸ್ಟ್ ತಂದೇ ತರ್ತೀನಿ ಅದ್ರ ಮೇಲೆ ಬಟರ್ಫ್ಲೈ ಅಂತ ಬೇರೆ ಇತ್ತಾ ನನಗ್ ಬಾಳ ಇಷ್ಟ. ಬಟರಫ್ಲೈ ಅಂದ್ರೆ. ನಮ್ಮ ಇನ್ನೊಬ್ರು ಹೇಳಿದ್ರು ಇನ್ನೂ. ಜಾಸ್ತಿ ಕೊಟ್ಟಿದಯಾ ಅಂತ ಹೇಳ್ತಾ ಇದ್ರು.
ಯಾರು ಯಾರು ಇಲ್ಲ ಇಲ್ಲ ಇಲ್ಲ ನಾವು ನಮ್ಮ ಮನೇಲಿ ಇರೋದು ಇವ.
ಹ್ಮ್ ನಮ್ದ ಇದು ವಿ ಗಾರ್ಡ್ ಅಲ್ವಾ ಒಳ್ಳೆ ಕಮ. ನೀ ಮತ್ತೆ.
ತನೆ ನಮ್ದು ಇನ್ನ ಚೆನ್ನಾಗಿದೆ ಬ್ಯಾಟ್ರಿ ಈಗ ನಾ ಐದಾರು ವರ್ಷ ಆದ್ರೂ ಬ್ಯಾಟ್ರ ಏನು ಆಗಿಲ್ಲ.
ಹ.
ಹಂಗಾಗಿ.
ಅದೇ ಮೇಡಮ್ ನಾವು ಯೂಸ್ ಮಾಡ್ದಂಗೆ.
ಹೌದೌದೌದು ಕರೆಂಟು ಆಮೇಲೆ ವೈರು.
ಒಳ್ಳೆ ವೈರ ಎಲ್ಲ ನಮ್ದುನು ವೈರ್ ಎಲ್ಲ ಇದ್ರದ್ದೇ ಮೇಡಮ್ ನಮ್ದ ವಿ ಗಾರ್ಡ್ ಕಂಪ್ನಿನೇ.
ಹ್ಮ. ಹ್ಮ ಹ್ಮ್. ಮತ್ತೆ ಇನ್ನೇನ್ ಮೇಡಮ್ ಸಮಾಚಾರಾ.
ಹೇಳಿ ಮೇಡಮ್ ಕೇಳನಾ ಮುದ್ದೆ ಮಾಡ್ತಿದ್ದೀನಿ.
ಇಷ್ಟೊತ್ಗೆ ಮೇಡಮ್ ಎಂಟ ಗಂಟೆ ಮೆಲ್ ಮುದ್ದೆ ಮಾಡ್ತಾರೆ.
ಹ್ಮ್ ಮಾಡಕ ಇಟ್ಟಿದೀನಿ ಮೇಡಮ್ ಅಲ್ಲೇ ನಮ್ಮ್ ಮನೆಗ ಇಷ್ಟೊತ್ತಿಗೆ ಉಣ್ತೀವಿ.
ಹೌದಾ ಬಿಡ್ರಿ ಒಳ್ಳೇದು. ಹ್ಮ್. ಹಾ ಹೌದು ಬೇಗ ಊಟ ಮಾಡಿ ಬೇಗ ಮಲಗಿದ್ರೆ ಬೆಳಗ್ಗೆ ಬೇಗ ಇದ್ದ ಹೋಗ್ಬೇಕು. ಹ್ಮ್.
ಹ್ಮ್.
ಹನ್ ಎಂತೀರಾ.
ಹ್ಮ್ ಹೇಳ್ಬೇಕ್ ಹೌದು ನಿಜ ನೊಡಿ.
ಹ್ಮ್.
ಅನ್ನ ಮಾಡ್ದೆ ಅನ್ನ ಆಯ್ತು ಮುದ್ದೆ ಮಾಡಕೊಂಡ ಬಿಟ್ಟು ಊಟ ಮಾಡಬಿಟ್ಟರೆ ಮುಗ್ದೇ ಹೋಗುತ್ತೆ ಮೇಡಂ.
ನಾನ ಸಾಂಬಾರ ಆಯದೆ ಈಗ ಅಕ್ಕಿ ಇಡ್ತೀನಿ. ಇನ್ನ ಸ್ವಲ್ಪತ್ತ ಬಿಟ್ಟು ಮುದ್ದೆ ಮಾಡ್ತೀನಿ.
ಹೂ ಅಲ್ಲ ನಾವೆಲ್ಲ ಅಲ್ಲಿ ಹಾಕಿರೋದು ಒಂದ್ ಸತಿ ನಮಗ ಒಂದು? ಒಂದ್ ನಾಲ್ಕ ಲಕ್ಷ ಸಿಗಂಗ ಹಾಕಿದ್ರೆ ಖುಷಿ ಮೇಡಂ ಇದ ಏನ್ ಮೇಡಂ ಬೇಜಾರಾಗಗ್ಬಿಡ್ತು ನನಗಂತು
ಅಲ್ಲ ಏನ್ ಮಾಡಬೇಕ್ ಹೇಳ್ರಿ. ಕೊಡೋ
ಈಗ ಏನು ಮಾಡಂಗಿಲ್ಲ ಮೇಡಂ ಈಗ ಅಷ್ಟೊಂದ ಎಲ್ಲಾವ ತಿಂಗಳ ನಾವ ಅಲ್ಲ ಹಾಕ್ ತಿಳಿವಲೂ ಅದೇನು ಯೂಸ ಇಲ್ಲ ಮೇಡಂ ಅದ್ ನಮಗೆ.
ಹಾಗ
ನಿಮ್ಮ ಹುಡುಗ್ರಂತೂ ಬಾಳ ಕಿರಿಕಿರಿ ಅತ್ತ
ಏನ್ ಮಾಡನ ರಿ ನನ್ನ ಮಗಾ ಬಾರಿ ಉಡಾಳ. ಹೌದಾ ನಿಮಗ ನಡೆತ
ಉಡಾಳ ಮಂದಿ ಇದ್ದೀರಿ ಇಲ್ಲ ನೀವ.
ಉಡಳನ ಹೆತ್ತ ಬಿಟ್ಟಿನ ಏನ ಮಾಡೋನಾ?
ಅಂದೇ ಹೇಳ್ಬೇಕು ಮೇಡಂ?
ಕುತ್ತಗೂ ಹ
ನೀವ್ ಹೇಳಿದ್ರೆ ಕೇಳ್ತನೀ.
ಕುಡ್ಡ್ ಬೇಗ ನಾನ್ ವಜ್ ಮಾಡಿಗ ನಾ ಬರ್ಬೇಕ ನಿಮ್ಮ ಮನೆ
ಹಬ್ಬುಕ್ ಮಾಡತ್ತಿ ಬಿಡ್ರಿ ಮೇಡಂ.
ನಾವು ತಟ್ಟಕ ಹೂ ಹೂ ನಾನ್ ತಿಂದೆ ಎಲ್ಲ ಒಂದು ಹ ಆಮೇಲೆ? ಅಪ್ಪನ ಕರೇಟ್ಟ ಆಗಿ ಉಂತಾನ ಏ ನೀನ್ ಒಂದ್ ಎಕ್ಸ್ಟ್ರಾ ತಿಂದಿರಿ ಸುಮ್ನೆ ಇಲ್ಲ ತಾ ಇಲ್ಲಿ. ಹ ನಾನ ಎರಡೆ ತಿಂತಿರೋದು ನಾನು ಎರಡೆ ತಿಂತಿರೋದು ನಂಗ್ ಗೊತ್ತ ಇಲ್ಲ ನೀನ್ ಮೂರ ತಿಂದೆ ಮೂರ ಮುನ್ನ ತಿನ್ನು. ತಿನ್ನ ನಾ ತೋಳಿತೀನಿ ನಿಮಗ ಏನ್ ಬೇಕ್ ಮತ್ತ ಇನ್ನ ಏನ್ರೀ ಮೇಡಂ ಸಮಾಚಾರ ಈವ್ ಬಾರಿ ಇದನ್ನ ಬ್ಯಾಡ ವೆ ಬೇಡ ತಟ್ಟೆ ಬಿಸಕ ಹೂ ರಿ ಉಗಳ ತಿಂದಿದಾ ಮತ್ತ? ಏನ್ ರೀ ಊಟಾ ಹ
ಯಾಕಂಗ ಆಡ್ತಾರ ಮಕ್ಕಳು?
ಹೂ ದೊಡ್ಡವ ನೀರ್ ಹಂಗ ಹೋಗ್ತಾವ ಮೇಡಂ ಮನೆಗೆ
ಹೂ
ಹೂ ಮಕ್ಕಳ ಕಾಲದಾಗೆ ಅಲ್ಲಲ್ಲ ಚೆಲ್ಲ ಬೇಡಾ? ಹೂ ಸರಿ ಮತ್ತೆ ಇನ್ನೇನ ಸಮಾಚರ ಮೇಡಂ ತಗಿಬೇಡ. ಬಾರಿ ಡಿಸ್ಟರ್ಬ್ ಮೇಡಂ ನನ್ನ ಮಕ್ಕಳು ನನಗಂತೂ
ಹೂ
ಬಾರಿ ಡಿಸ್ಟರ್ಬನ್ಸ್ ನನಗೆ ಮತ್ತೆ ಇನ್ನೇನ್ ಮೇಡಂ ಸಮಾಚಾರ?
ಹೇಳಬೇಕು ಮೇಡಂ ರ
ನೀವು
ಹೆಂಡರಿಗೆ.
ನೀವ ಹೇಳಿ ಉಂಡ್ ಬಿಡಿತ್ತಿರಾ?
ಹೂ
ಹ ನಾ ಏನ್ ಮಾಡಬೇಕು.
ಹು
ಅಡಗೆ ಮಾಡೋದೇ ಬೇಜಾರ್ ಬಿಡರಿ
ಹ್ಮ
ದಿನ ಒಂದಿನದಲ್ಲದು
ಹೌದು
ದಿನಾ ಮಾಡದಲ್ವಾ
ಹ್ಮ
ಹಾ ಕಕದಯ ಮತ್ತೆ ಇನ್ನೇನ್ ಮೇಡಮ್ ಸಮಾಚಾರ
ಹೇಳರಿಿ ನೋಡಮ್ಮಲ್ಲ
ಏನೋ ಮಾಡ ನಾವೇ ಮನ ಕಟ್ಕಡ್ಬೇಕು ಹ್ಮ್
ಬಾಕ ತೆಗಿಲಿ ಮತ್ತೆ ಮೇಡಮ್
ಅದೇ ಹನ್ನರ ಮಾಡಿ ನಾವ ಸಹಿತ ಅಂದ ಮನೆಯನ ಕಟ್ಬಿಡ್ಬೇಕು
ಹ ಹೌದು
ಹ್ಮ್ ಅದೇ ಬೇಜಾರ ನಂಗೆ ಹ್ಮ್
ಹೌದು
ಹ್ಮ ಮತ್ತೆ ಏನೇನ್ ಮೇಡಮ್ ಸಮಾಚಾರ
ಮತ್ತೆ ಮೇಡ್
ಹ್ಮ್
ಏನ್ರೀ
ಯಾರು ಬಿಳುಬಾ ಎಏಷ್ಟ ಹುಷಾರಾಗತೀನ ಮತ್ತನೇನ್ರಿ
ಯಾ ಬಲ ಮತ್ತೆ ಮೇಡಮ್ ಅವರೇ
ನಮ್ಮನೆ ಅಟ್ರಾಕ್ಷನ್ ಮೇಡಮ್ ಎಲ್ಲರ ನಮ ಎಲ್ಲರಿಗೂ ನಮ್ಮನೇನೇ ಕಾಣದು
ಏನ್ ಕಾಣದು
ಹೊರಗಡೆ ಓಡಾಡೋರು ನಮ್ಮನೇನ ನೋಡ್ಕಂತ ಅಡ್ಡಾಡೋದು
ಹಾ
ಹ್ಮ್ ಅದೇನು ನ ಮನ ಮೇಲ್ ಕರ್ಣ ಗೊತ್ತಿಲ್ಲ
ಹ್ಮ್ ಮತ್ತೆ
ಹೇಳ್ರಿ ಮೇಡಮ್ರ ಕೇಳಣ
ಹೇಳಿ ಮೇಡಮ್ ಕೇಳೋಣ ಹ್ಮ ಅಯ್ಯಯ್ಯೋ ಅಯ್ಯ ನನ್ ಮಕ್ಳಿಗೆ ಏನ್ ಆಯ್ತುನ ನಮ್ಮ ಮನೆಯವರು ಇಲ್ಲ ಎಲ್ಲ ಹೋಗಿದಾರ ಹೊರಗಡೆ
ಹ್ಮ್
ಹಾ ಮತ್ತೆ
ಆಮೇಲೆ ಹರ ಹೊಗಡೆ ಹೋಗಿದ್ದಾರೆ ಮೇಡಮ್ ಅವರು
ಇನ್ನೊಂದೆಲ್ಲಿಕ್ಕಿದೆ
ಮತ್ತೆ ಇನ್ನೇನ್ ಸಂವತ್ಸರ ಮೇಡಮ್ ಇನ್ನೊಂದ ನಿಮಷ ಇದೆ ಬೇಗ ಮಾತಾಡ್ಬಿಡಿ
ಹ್ಮ್ ಕರಸಿ ಖಾಗಲ್ಲತ್ತ ಈ ಒನ್ ಲಮಿಟೆಡ್ ಕಟ್ರಿ ಮೇಡವರ ಹಂಗೆಲ್ಲಾ ಆಡ್ಬಿಡ್ರಿ
ಅಲ್ಲಾ ನನ್ ಕರೆನ್ಸಿ ಇವತ್ ಲಾಸ್ಟ್ ಅದಕ್ಕೆ ಹೇಳ್ತಿರೋದು ಈಗ ಮುಗತದ ನಾನ್ ಕರೆನ್ಸಿ ಹಾಕೋಬೇಕು ಅದಕ್ಕೆ
ಹೌದಾ ಏನು ಮನೆ ಖಾಲಿ ಮಾಡೋಷ್ಟೊ ಮ ಚನ್ನಾಗಿ ಮಾತಾಡ್ಕೊಂಡ್ ಹೋಗ್ಬಿ್ರಿ
ಹೌದೌದು ಇನ್ನೇನ್ ಶಿಫ್ಟಿಂಗ್ಲ್ಲ ಇನ್ನೇನ್ ಸ್ಟಾರ್ಟ್ಗುತ್ತೆ ಅನ್ಸುತ್ತೆ ನೆಕ್ಸ್ಟ್ ವೀಕ್
ಅಬ್ಬುಕ್ಕೆಲ್ಲ ಬರ್ರಿ ಕೆಲ್ಸ ಮಾಡಕ್ ಆಗಲ್ಲ ಊರಿಂದ
ಏ ಖಂಡಿತ ಬಂದ್ ಮಾಡ್ಕೊಡ್ತೀನಿ ಮೇಡಮ್ ಕುರಕ್ೋಯ್ತಿರ ಅಂದ್ರೆ ಬರಲ್ ಬರಾನ ಇಲ್ಲ ಖಂಡಿತ ಬರ್ತನ್ ಮೇಡ್ ಖಂಡಿತ ಊಟಕಂತ ಬರಲ್ಲ ಕೆಲ್ಸ ಮಾಡಕ್ ಬರ್ತನಿ
ಊಟಕ್ಕೂ ಬನ್ನಿ ಎಲ್ಲದಕ್ಕೂ ಬನ್ನಿ ನಮ್ಮ್ನೆಗೂ ಎರಡ್ ದಸ ಮೂರ್ ದಿವಸ ಇದ್ದ ಅಂತ
ಹಾ ಹಾ್ ಹಾ ಹಾ ಹೌದಾ ಮತ್ತೆ ಇನ್ನೇ ಸಮಸರ ಹ ಸರಿ ಮೇಡಮ್ ನನಗ್ ಕಾಲ್ ಬರುತ್ತೆ ಹಲೋ ಮೇಡಮ್ ನನ ಕಾ ಬರ್ತಿದೆ ಪ್ಲೀಸ್ ಕಟ್ ಮಾಡಿ ನಾ ನೆಕ್ಸ್ಟ್ ಮಾಡ್ತೀನಿ ಅ